ಹಲೋ ಹಲೋ ಏನ್ ಹೇಳದ್ರಿ
ಹಾ ಏನಡದ್ರೀ ಅಪ್ಪಾ
ಆರಾಮ ಇದರಾ ಹಾ ಆಯದನಾಟ ನಿಮ್ದು ಹಾ
ಇನ್ನ ಏನ ಹೇಳ್ರಿ ಮಾಡ್ಬೇಕು ಸ್ವಪ ಮನ ಏನ ಇಲ್ರಿ
ಹೌದು ಹೌದ್ರಿ ಅಲ್ಲ ಬಂದದಲ್ರರಿ ಮೊರಾಮ
ಹಾ ಹಾ ಹೌದೌದು ರೈಟ್ ರೈಟ್ ಹ್ಮ್ರಲ್ಲಿ
ಹಾ ಹೌದ್ರೀ ದೇವ್ರ ಕುಂತ ಹೇಳಲ್ರಿ ಮನ್ರ ಬಂದ ಹೌದ್ರೀ
ಹೌದು ನಿಮ್ ಊರಲ್ಲಿ ಎಲ್ಲಾ ಚಲೋದ್ದಂತ ಮತ್ತೆ ಮೂರಮ
ಚಲಾಗ
ಹೌ ಅದೇ ಸ್ವಲ್ಪ ಮಾಹಿತ್ರಿ ಹೇಳತ್ರೇನ್ ಅದ್ರ ಬಗ್ಗೆ
ಹ್ಮ ಸ ಎ ಚಲೋ ಆತರ ಇನ್ನು ಮೂರಾಗ ಚಲೋ ಆಸ್ರ್ ಖಾನಗ್ ಬತಾರ ಸವಾರಿ ಏಳನೇ ತಾರೀಕ ಸವಾರಿ ಆತದ ಆ ಆ ಮ ಒಂಬತ್ತನೇ ತಾರೀಕು ಹಸೇನ್ ಹುಸೇನ್ ಸಾಹೇಬ್ ಹಸೇನ್ ಹುಸೇನ್ ಸವಾರಿ ಆತದ
ಹಾ ರೀ ಹಾ ರೀ ಹಾ ರೀ ಹೌದ ಹ ಎಲ್ಲಿಗೆ ಹೇಳ್ರಿ ಹೊಲ್ಪ ಕೊದ್ರರು ಸ್ವಲ್ಪ ಎಲ್ಲ ಹ ಹ ರೀ ಬೀಜ ಯಾವ ಬಿತ್ತರಿ ಮಳಿನ ಎಲ್ಲ
ನೀ ಏನ್ ಮಾಡ್ತರಿ ಪೂರಾ
ಫುಲ್ ಅದ್ರಗ ಹದ್ನೈದು್ ಎಕರೆ ಹೊಲ ಇದೆ ನಾವ್ ಮಾಡಿದ್ದು ನಮ್ ಸ್ವಂತ ಒಂದ್ ಹತ್ತು ಎಕರೆ ಇದೆ ಮ ಮತ್ತ ಒಂದ್ ಐದ ಎಕ ಹಾಕಂದದ
ಏನ್ ಮಾಡ್ತ್ರಿ ಮಳಿ ಮಳೆ ಇದ್ರ ಸ್ವಲ್ಪ್ ಚಲ ಬೆಳೆ ನಾಡ್ತ
ಹೌದ್ರಿ ಹೌದ್ರಿ ಹ ಹೌದ್ರಿ ಒಂದೀಗ ಹೌದ್ರಿ ಬ ಜಗ್ಗೆ ಸ್ವಲ್ಪ ಒಂದ ಎಂಟ
ಅಲ್ಲಭ ಅಲ್ಲ ಹ್ಮ್
ಈ ವರ್ಷ ಅಂದ್ರೆ ಒಂದ್ ಬಾಳ ಅಂದ್ರ ಬಾಳ್ರಿ ಈ ವರ್ಷ ಬಿಸಿಲು ಹೌದ್ರಿ ಏನ ನಿಮ್ ಏನ ಶಾಪಡ್ಕೋ ಹ
ಹಾ ಬಿಸ್ಲಾಗ ರಾತ್ರಿ ಎರಡುವರಿ ಮೂರಕ್ ಬಿಡ್ತಾರ ಬರ ಮುಂದಾಗ ಮತ್ತ ಎಂಟನೇ ತಾರೀಕ ಅಲ್ಲಿಂತ ಹನ್ನೊಂದ
ನೆಡ್ಪುಟ್ಟ ಅಂದ್ರೆ ಆಯತ್ತ್ ಸಾಯಂಕಾಲ ಆರು ಗಂಟೆಗೆ ಇಲ್ಲಿ ಇರ್ತಾರ ಬಿಸಲ ನೋ ಬಲ ಹೌ್ರ ಸ್ವಲ್ಪ ಸುಮ್ ಸ್ವಲ್ಪ ಬರ್ಬ್ರ ಹೆಂಗೆ ಸ್ವಲ್ಪ ದಿನ ಒಂದ್ ಎರ್ಡ್ ದಿನಮ್ಮನ ಬಂದ್ರೆ ಸ್ವಲ್ಪ ಚಲೋ ಇದೆ ಹ್ಮ್ಮ್ ಆ ರೀ
ಹ್ಮ್
ಸುಮ ಒಂದ್ ಎರಡ್ ದಿನ ಕಮ್ಮಿನ ಮಳಿ ಬಂದ್ರೆ ಸ್ವಲ್ಪ ಚಛಲೋ ಇದದ್ದೇ ಸ್ವಲ್ಪ ಹೊಲಾನ ಹಸಿ ಇರ್ದೆ ಎಲ್ಲ ಇರ್ದೆ ಸ್ವಲ್ಪ ನಾಡ್ತವೆ ಬೀಜ ಗಗ
ಹೌದ್ರರು ಮದೆ ಆದ್ರರು ಎಲ್ಲಾ ಕೆಲ್ಸ ನಡೀತಾರೆ ಹೊಲ್ದ ಕೆಲ್ಸ ನಡೀತಾವ ಗಾಡಿಗಳಳ ಕೆಲ್ಸ ನಡೀತಾವ ಎಲ್ಲಾ ಸ್ಪಂದಿ ಕೆಲ್ಸ ನಡತವ್ರ ಲೇಬರ್ ಕೆಲ್ಸ ನಡೀತಾವ
ಮನೆಗಿದ್ದಾರೆ ಮತ್ತೆ ಆಟೋ ಆಟೋದವರುನು ಮತ್ತೆ ಎಲ್ಲರು ಬಾಳ ಹೈಾಣ್ಯದೆ ಅಲ್ಲ ಹೌದ್ರಿ ಹೌದ್ರಿ ಹೌದ್ರಿ್ರೀ ಹೌದ್ರಿ ಇದ್ರಾಗ ಬಾಳ ಲಾಸ್ ಇದೆ ಆದ್ರೆ ರೈತರಿಗೆ ಅದು ಮತ್ತೆ ಆಧಾರ್
ಆದರ್ಸ್ ನಂಗ ಮಳಿ ಈಗ ಇಲ್ಲ ಇವತ್ತು ಈ ವರ್ಷ ಹಂಗಲ್ರಿ
ಎಲ್ಲಾ ಉಲ್ಟ ಪಾಲ್ಟ ನಡೆ್ದ ಎಲ್ಲ
ಏನ್ ಮಾಡ್ತ್ರಿೀ ಉಲ್ಟಾ ಎಲ್ಲಾ ಉಲ್ಟಾ ನಡದ್ರ ಈಗ ಯ ಮನ್ಷ್ಯರ್ ಮಾತ್ ಮನ್ಷ್ಯರ್ ಕೇಳಲ್ರಿೀ ಈಗ
ಹಾ
ಹ ದೇವ ಶಿವನ್ ಯಾವಕ್ಕೆ ಹೋಗಬೇಕ ಮ್ಮ ಮಾತ ಜಲ್ಲಿ ಯಾವಾಗ ಕೇಳ್ಬೇಕ ಯಾವಾಗ್ ಮಾಡ್ಬೇಕ್ರೀ ಹ ಮ
ಹ ಅದೆಲ್ಲ ಪರಿಸ್ಥಿಿತ ಈಗ ನೋ್ರಿ ನಮ್ ಹದಿನ ಮತ್ತೆ ಒಳ ಐದ ಈಗ ಎಂಟ ಎಕರೆ ಕೂಡ ಇದು ಈಗ ಅತಿಚ್ಚ ಐದಕ್ರ ಸ್ವಲ್ಪ ಚಲೋ ನಾಟಿದೆ ಈ ಗಿಡ ಕಾಣುತ್ತವೆ ಇನ್ನ ಒಂದು ಇನ್ನೊಂದು ನಾಕ ಎಕ್ರ ೂರ ಅ್ ಬೀ ಜ ಒಳಗ ಆದ್ರೆ ನಾಲ್ಲ ನಾದ್ೂ ಅಪ್ಪಾ ಈಗ ಏನಿರೋಾಗ ಮಳಿ ಬೇಕ ಇದೆ ಇನ್ನೊಂದ್ ನಾಲ್ಕು ಎಕರೆ ಇದೆ ಅ್ ನಾಕು ಎಕರೆ ಮಳೆ ಬಂದ ಬಿತ್ತಬೇಕಂತ ಇದ್ದೇವಿ ಒಂದು ಮೂರ್ ಎಕರೆ ಜಾವ ಬಿುಟ್ಟಿವ
ಬರ್ಬ್ರೀ ಮಳಿಗ್ ಮಳಿಗ್ ಬಂತರ ಸ್ವಪ್ ಚಲೋ ಕೆಲ್ಸ ನಡೀತಾರಿ್ ಎಲ್ಲಾ ಬಿತ್ತ ಪತ್ತ ನಡೀತ್ರೀ
ಹೌದ್ರೀ ಅವ್ರೀ ಈ ಕಡೆ ಮತ್ತ ಹತ್ ಬ್ರೀ ಇ ಎಲ್ಲಾ ಹಚ್ಬೇಕಂತ ಇದೆ ಎಲ್ಲಾ ಏನ್ ಮಾಡ್ಬೇಕ್ರಿ ಹ ರರಿ ಹೌದ್ರಿ ಹಾ ರೀ ಹೌದ್ರಿ ವಾದೀಟ್ ತಿಮಗೆಲ್ಲ ನಡದತ್ ನೋಡಿ ಸಜಿ ನಡೆದಿತ್ತು ಸ್ವಲ್ಪ ಹದ್ರಿ ಸ್ವಲ್ಪ ಅವದ್ರೆ ಮುಜ ಮುಂದಚ್ಚಿದವ್ರ್ದು ಸ್ವಲ್ಪ ಸಜವಾದ್ ನಡತಿತ್ತು ನಡೆದಿತ್ತು ಈ ವರ್ಷ ಸ್ವಲ್ಪ ಹಿಂದ ಇದ್ದಾರ ಅಷ್ಟೇ ಸ್ವಲ್ಪ ಈ ಗಳೆ ಅದು ಹೊಡಕನ್
ಹಾ ಆ ಟೈಪ್ ಆಗೇತ್ ಹ್ಮ್ ಮಾತ್ರ
ಇದು ಪೂರಾ ಏನ ಇಲ್ಲಾರ್ದಂಗ ಇದೆ ಎಲ್ಲ ಬಾಳ ಹರಣ ಇದೆ ಈ ಹೊಸನ ಸ್ವಲ್ಪ ಇದೆ ಬರ್ಬೇಕಕು ಮಳೆ ಇ ಸ್ವಲ್ಪ ಚಲೋ ಅಷ್ಟ
ಬರ್ಬೇಕ್ರೀ ಬಂದ್ರ ಬಂದ್ರ ಹ ಬಂದ್ರ ಚಲೋ ಆದದ್ರಿ
ಹೌದ ಹಾ ರೀ ಹೌದ್ರಿ ಹೌದ್ರಿದ ನಿನ್ನೆ ಅಲ್ಲ ನಿನ್ನೆ ಮಾಡಾಗಿತ್ತು ಎಲ್ಲ ಬರ್ಬ ತ್ತೆ ಹೋಯ್ತು ಇದು ಹೌದ ಅಲ್ಲ ಅದು ಮ್ಯಾಲ ಮ್ಯಾಗ ಅದು ಈ ಕಡೆ ಮ್ಯಾಗು ಬಿಜಾಪುರ್ ಸೈಡು ಅದು ಮಾಡ ಕಡಿ ಇತ್ತ ಅಂದ್ರೆ ಈ ಕಡೆ ನಮ್ಮ್ ಮೂರ್ ಕಡೆ ಬರ್ದಂತ ಅವ ರ ಅಡೆ ಮತ್ತೆ ಬೆಂಗಳೂರು ಸೈಡ್ ಅದು ಇತ್ತ ಅಂದ್ರೆ ಆಕಡೆ ಆ ಕಡೆ ಬಂಗಳೂರ್ ಕೈತ್ರ ಈ ಕಡೆ ನಾ ಊರಿರಿಗೆ ಹತ್ತಲ್ಲ ಅಂತ ಹೌದ್ರಿ ನಮ ಸಣ್ಣವ್ರ ಇದ್ರೆ ಅಲ್ಲೇ ಇದಾರೆ ಒಂದ ನಾಕಕ್ ಜನ ಐತ್ ನೋಡಿ ಕಂಟು ನೋಡಿ ಕುಂದನ್ ಮತ್ತ ಬೆಳಗ್ಗೆ ಒಟ್ಟ ಬಟ್ಟೆ ಬಟ್ಟಿನೇ ಹೋಗಿಕ್ ಹಾ ರೇ ಬಟ್ಟೆ ಹೋಗ್ಯಕೆ ಬಿಡತಿಲ್ಲ ಅಂತ ಅಲ್ಲಿ ಒಣಸ್ಕಕೂನ ಇಲ್ಲ ಒಟ್ಟು ಹೊರಗನ್ ತಿರುಗಾಡಕನ್ ಇಲ್ಲ ಅಂತೆ
ಇಲ್ರಿ ಅಲ್ಲಿನ್ ಬೆಂಗ್ಳೂರ್ದಾಗ ಏನ್ ಹೊಲ ಮನೆ ಬಿತ್ತಾರ ಒಲ ಹೊಲಗಳು ಬಿತ್ತಾರ ಏನ್ ಮಾಡ್ತಾರ ಇಲ್ಲಿ ಹಳ್ಳಿಗಡದಲ್ಲಿ ಹೊಲದಾಗ
ಇಲ್ಲೇ ಇದೆ ಮೇ ಇಲ್ಲಿ ಇಲ್ಲಿಂದೇ ಊಟ ಹೋದ್ರೆ ಅಲ್ಲಿ ಸಿಗ ಅವರು ಅಲ್ಲಿಟ್ಟ ಊಟ ಮಾಡ್ತಾರೆ ಇಲ್ಲಿ ಊ ಇಲ್ಲಕ್ಕ ಇನ್ ಏನು ಮಾಡ್ತ
ಏ ಬಾಳ ಹೈರಾಣ ಆದ್ರ ಆಯತ ಅದ
ಹೌದ್ರಿ ಅದ್ರಾಗ ಹೌದ್ರಿ ಈ ಮತ್ತ ಈ ಮಳೆಗಳಿಗೆ ಬಂತ ಇದ್ರಾಗ ಈ ವರ್ಸ ಮತ್ತ ಇದು ಮಡಿ ಅವ ಏನ ಅಂತಾರಲ್ರಿ ಅಕ್ಕಿ ಅವು ಗೋಳೆಗದ್ದ ಅದು ಈ ವರ್ಷ ಅಂದ್ರೆ ಮಳೆ ನೀರ್ ಬೇಕು ಅದಕ್ಕೆ ಕೌಳಿಗದ್ದೆಗೆ ನೀರೇ ಬೇಕ್ರಿ ಮತ್ತ ಈ ವರ್ಷಏನ ಮಳೆ ಕಡಿಮಿ ಇರ್ತಾರೆ ಮತ್ತೆ ಅತ್ತ ಇದು ಜಾಸ್ತಿ ಆಗುತ್ತೆ ಆಕಿ ಪ್ಪಾಕಿಟ್ಟು ಅದು
ರೇಡ್ ಜಬಾಕ್ ಸತ್ ಮತ್ತ ಹದ
ಆಮೇು ಈಗ ಎಷ್ಟು ಒಂದ್ ಹನ್ನೆರಡ್ನೂರು ಹಂಗಿತ್ತ ಅಂದ್ರೆ ಅಲ್ಲಿ ಅಲ್ಲೇ ಹದ್ನೈದುನೂರು ಕೊಟ್ರೆ ಇಲ್ಲಿ ಏನಿಲ್ಲಾ ಅಂದ್ರೂ ಹದನೇಳ್ನೂರ್ ಹಂಗೆ ಬೂತೆ ನಮ್ಗೆ
ಹೌದ ಹೌದು ಹೌದು
ಅಲ್ಲೇ ಗೋದಾಮ್ನಾಗ ಒಂದ್ ಹದ್ ಹದನಾಕ್ ನೂರು ಹದ್ೈದುನೂರು ಇತ್ತಂದ್ರ ಈ ಕಡೆ ಬರ ಒಂದು ಹದಿನೇಳು ಬೇಕೇ ಬೇಕು ಇಲ್ಲ ಅವ್ರ ಬಾಡಿಗೆ ಮತ್ತೆ ಮತ್ತೆ ಅವರು ಮತ್ತೆ ಲೇಬರ್ದು ಅವ್ರದು ಎಲ್ಲ ಬೇಕೇ ಬ
ಹಂಗೆ ಅದಲ್ರೀ ಈಗ ಅವ್ರಿಗೆಲ್ಲಾ ತೆಕ್ಕಂದು ಇ್ ಮಾಡ್ತಾರ ಯಕೇಳಳ್ಳಿ ಸೂತ ನಿಿಂದ ನೋಡಿದ್ರ ಏನಾರ ರೈತರಿರಿಗೆ ಸಾವಿಡ್ತಾರ ಅವರು
ಚತ್ಗೆ ಏನು ಅದ್ರಾಗ ಮತ್ತೆ ದಾಣಿನಿಲ್ರಿ ಹಚ್ಚಿದ ಏನ್ ಮಾಡ್ಬೇಕು ಎಲ್ಲಾ ಬಾಳ ಹರಾಣ್ಯದ ಎಲ್ಲ ಏನ್ ಹೌದ ಹ ರ ಹೌದ್ ಅಂದಾರೆ ಮತ್ತ ಮಳಿಗಳ ಆದ್ರೆ ಅಷ್ಟ ಅಟ್ಟೇ ಬರ್ ಮತ್ತೆ ಇಲ್ಲಿ ಆದ್ದೆ
ಇಲ್ಲ ಒಂಬತ್ಕ ಒಂಬ ಈ ಈ ವರ್ಷ ಒಂಬತ್ತು ದಾಣಿ ಬತ್ತಂದ್ರರು ಮತ್ತ ರೈತರಿರಿಗೆ ಸ್ವಲ್ಪ ಅನುಕೂಲ ಆಗ್ತದ ಏನನೇನ ಮತ್ತ ಎಂಟು ಎಂಟುವರೆ ಇತ್ತಂದ್ರೆ ಏನಪ್ಪ ಆಗಲ್ರಿೀ ಎಲ್ಲಾ ಹೊಲಗಳು ಆ
ಎಂಟುವರೆಂಗ ಬಂದ ಆದ್ರೆ ಅಷ್ಟೇ ಹಾಕಿದ್ರಕ್ಕ ಅಷ್ಟೇ ಸ್ವಲ್ಪ ಬರ್ ಅದು ಒಂದು ಫಿಫ್ಟಿ ಪರ್ಸೆ ಇದು ತರ್ಟಿ ಪರ್ಸೆಂಟ್ ಅಷ್ಟೇ ಸ್ವಲ್ಪ ಜಾಸ್ತಿ ಬರುತ್ತೆ ಅಯ್ಯ ಬಾಳ ಆಸ್ೆಿದೆ ಇಲ್ಲೇರೆ ನಮ್ಮ ಇಲ್ ಈ ಕಡೆ ನಮ್ಮ ಆಯ ಹಾಕ ಹಾಕಿದ್ದಾರೆ ಬೇರರಿಗೆ ಅಷ್ಟು ಒಂಬತ್ತು ಎಕರೆ ಇದೆ ಅವರು ಒಂದ್ ಲಕ್ಷದ ಎಂಬತ್ ಸಾವಿರದ ಕೊಟ್ಟು ಹಾಕ್ಸಿದ್ದಾರೆ ಒ ಇದು ಎಷ್ಟು ಎಂಟ ಎಕರೆನ ಇದೆ ಅದು ಎಂಟ ಎಕರೆ ಕಡಿಮೆನ ಇದೆ ಒಂದ್ ಲಕ್ಷದ ಎಂಬತ್ ಸಾವಿರಕ್ಕೆ ಹಾಕಿದರೆ ಅವ್ರು ಬಹಳ ಹೈರಾಣ ಬಿದ್ದೆ ಈಗ
ಅಬ್ಬಾ ಅಬ್ಬಾ ಬಾ ಬಾ
ಹ ಹೌದ್ರಿ ಬಾಳ ಹೈರಾಣ್ಯ ಇದೆ ಆದ್ರ ಹೊಲ ನೋಡ್ತಿರಿ ಬರ ಬಾ ಯಾವ ಚಂದ್ ಇಟ್ಟಿದಾರ ಎಲ್ಲಟು ಎಲ್ಲ ಮಾಡ್ತಾರೆ ಹಾ ರಿ ವರ್ಷು ಮಳೆನೇ ಅಲ್ಲ ಎಲ್ಲ ಈಗ ಮಳೆ ಬಂದ್ರೆ ಎಲ್ಲ ಬಿತ್ತದು ಮತ್ತೆ ತ ಕಡೆ ಗಳೆವಡೆದ ಸ ಅ ಸದ ಒಂದ್ ತಿಂಳಿಗೆ ಬರತ್ತದ ರೀ ಮತ್ತ
ನಿಮ ಮತ್ ಹಂಗ ಆದ್ರೆ ಅದು ಮಳೆ ಬಿತ್ತಲ್ಲ ಸೀದಾ ಸದಿನೆೇ ಬಂದ್ಬಿಡ್ತದ
ಆಡ ದಿನಕ ಮೂರ್ ದಿನಕ್ಕಮ್ಮಿ ಬಂದ್ರೆ ಮತ್ತೆ ತನು
ಹೌದ ರಿ ಹೌದ ರಿ
ನಡೆಸಾಗಿ ಮತ್ತು ಮ ಬರ್ಂದ ನಡದರು
ಹಾ ಹಾ ಹಾ ಹಾ ಬರ್ಬ್ರೀ ಏನ್ ಏ ಶೂನ್ ಆಟ ಶೂನ್ ಕಗ
ಇದು ಏನ ತೊಗರ್ ದಾಣೆ ಹೆಚ್ಚೈದ ಅಂತೆ ಹೊರ್ಸು ತಗರದು ಹ ರ ಆ ರ ಅವ್ರ ಇಷ್ಟೇನಾ ಯ ಇದು ಅದು ಇದ್ರೀ ಪಾಣಿ ಆಗ್ ಹತ್ತತರಲ್ರರಿ ಅದು ಅ ಪಫಸ್ಟ್ ಅದು ಏನೋ ಪಾಣಿ ಮೇಲೆ ತೋತರಂತೆ ಅದು ಎಂಟ ಸಾವಿರ ರೂಪಾಯಿ ಎಂಟು ಸಾವಿರದ ಎರಡ್ನೂರ ಅಂತೆ ಒಂದ್ ಕ್ವಿಂಟಲ್ಗೆ ಹೌದೀ ಹಾ ರೀ ಈಗ ಅದು ಗೋಧಿ ನೋಡ್ರಿಲ್ ಎಷ್ಟು ರೇಟ್ ಆಗಿದೆ ಎರ್ಡ್ ಸಾವಿರದ ರಿ, ಎರಡ್ನೂರು, ರೂಪಾಯಿ, ಅಂತರಿ, ಒನ್ ಕ್ವಿಂಟಲ್ಗೆ? .. ಬರಿೀ, ಅವಾಗ ಎಸ್ಟ್, ಹದ್ನೈನೂರು, ಎಷ್ಟ್ ಹದ್ನೆಂಟನೂರನಾಗ, ಬರ್ತಿತ್ತು, ಹ, ಆರ್ ಸಾವಿರ, ಚಿಲ್ರೆ, ಬಿಡ್ರಿ ಅದು. .. ಹ್ರ ಅದ್ರಾಗ ಮತ್ತು ಈಗ ಎಣ್ಣೆ ರೇಟ ಜಾಸ್ತಿ ಆಗಿದೆ ನೂರ ಎಂಬತ್ತಂತೆ ಎಣ್ಣೆ ರೇಟು ಹಾ ರೀ ಹೌದ್ರಿ ಹಾ ರೀ ಮತ್ತ ಅಷ್ಟೊಂದ ಇಲ್ರಿ ಹೌದ್ರಿ ನಾವ್ ಇಲ್ ತೊಂದಿವ್ರಿ ನಮ್ಮ್ ನಮ್ಮ ಹಾ ರೀ ಇ ನಮ್ಮ್ ಅಮಾರಲ್ ತೊಂದಿಿವರಿಿ ಆ ಪಾಕೆಟ್ ಲೆಕ್ಕ ಅ ಆದದ್ರಿ ಹನ್ನೆರಡ್ನೂರು ರೂಪಾಯಿ ಅಂತತ್ರಿ ಪಾಕೆಟ್ ಲೆಕ್ಕ ಒಂದ್ ಪ್ಯಾಕೆಟ್ ಎರಡ್ ಪಾಕೆಟ್ತ ನಮ್ಮ ಮಾಮರ ಬಳಿ ಅನ್ನಣ್ಣವರ್ ಅಂತತ್ರಿ ಒ ಪಾಕೆಟ್ಟಿಗೆ ಹಾ ರೀ ಅದು ಐವತ್ತು ಕೆಜಿ ಬರ್ತ ಅತ್ರಿೀ ಹಾ ರಫ ತಗೊಂಡ್ ಬರ್ತಿದ್ರೀ ಮ ಚ, ಮತ್ತೆ ಮಾಡ್ತೀನಿ, ಮಾತಾಡು, ಮಾತಾಡು ಹಾ, ಸರಿ ಹಾ, ಸರಿ, ಓಕೆ, ಹಾ. ...